ಲೋ ಹಲೋ
ಹೇಳಿ ಏನ್ ಮಾಡ್ತಾ್ದೀರಾ
ನಾವು ಟ ವಿ ನೋಡ್ತಾ ಇದ್ವಿ ನೀವು
ನಾವು ಸುಮ್ನೆಗ್ ಕೂಟಿದ್ವಿ
ಊಟ ಆಯ್ತಾ
ಹ್ಮ್ ಹ್ಮ್ ಆಯ್ತು ನಿಮ್ದಾಯ್ತಾ
ಹಾ ನಮ್ದಾಯ್ತು
ಹ್ಮ್ ಏನು ಏನ್ ಮಾಡ್ಕೊಂಡಿದೀರಾ
ನಾವು ಓದ್ತಾ ಇದ್ದೀವಿ ನೀವು
ನಾವು ಬರ್ತಾ ಇದ್ದೀವಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ನಿ ನಾನು
ಹ್ಮ ನಾನು ಬಿಕಾಾಮ್ ಮಾಡ ನಾನ್ ಬಿಕಾಮ್ ಮಾಡ್ತಾ ಇದ್ದೀನಿ
ಹ್ಮ್ ಹ್ಮ ಎಲ್ಲಿಿ ಎಲ್ಬಿಕಮ
ನಾನು ಹಾಸನಲ್ಲಿ ಸೆಂಟ್ ಜೋಸಫ್ ಕಾಲೇಜು
ಹೌದಾ
ಹ್ಮ್ ನೀವೆಲ್ಲಿ ಹೋಗ್ತಾ ಇರೋದು ಇಂಜಿನಿಯರ್
ನಾವು ತುಮಕೂರಲ್ಲಿ ಎಸ್ಐಟಿ ಕಾಲೇಜು
ಅಮನ್ ಚಸ್ ಜಿನಸುತ್ತ
ತುಂಬಾ ಅಮೌಂಟು ಬಟ್ ನನ್ ಸಿ ಇ ಟಿ ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿತ್ತಲ್ಲ ಅದಕ್ಕೆ ಆ ಕಾಲೇಜ್ ಸಿಕ್ತು ಹ ಜಾಸ್ತಿ ಅಮೌಂಟ್ ಾದ್ರೆ ಆಗುತ್ತೆ ಅಂತೇಳಿ ಇಲ್ಲಿಗೆ ಬಂದ್ಬಿಟ್ಟೆ
ಹ್ಮ್ ಅದಕ್ ಸೀಟೆ ಬರಿಬೇಕಾ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ
ಹ್ಮ ನಾ ಸಿ ಇ ಟಿ ಬರದ್ರನೆ ಇಂಜಿನಿಯರಿಂಗ್ ಹೋಗುದು ಕೆಲ್ವರು ಮೈಂಟೆನೆನ್ಸ್ ಸೀಟ್ ಅಂತ ಹೋಗ್ತಾರೆ ಅದು ತುಂಬಾ ದುಡ್ಡಗುತ್ತಾಗ ಹಗೆ ಹೋದ್ರೆ ಬಟ್ ಸಿಟಿ ಬರೆದ್ ಬಿಿಟ್ಟ ಬಂದ್ರೆ ಅದು ಕಡಿಮೆ ಆಗುತ್ತೆ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ
ನಿಮ್ದ್ ಯಾವ ಬ್ರಾಂಚ್
ನಮ್ದು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ
ಹ್ಞ ಯಕೆ ನಿಮಗೆ ಬೇರೆ ಫ್ರೆಂಡಸ್ ಇಂಟ್ರೆಸ್ಟ್ ಇರಲಿಲ್ಲವಾ
ಇಲ್ಲ ಈಗ ಸಿ ಎಸ್ ತಗೊಳ್ಳಿ ತಗೋಂತ ಮನೇಲೆ ಹೇಳಿದ್ರು ಬಟ್ ಅ ಅದು ಮುಂದೆ ಅದಕ್ಕೆಲ್ಲ ವ್ಯಾಲ್ಯೂ ಇರಲ್ಲಲ್ಲ ಅಂತೇಳಿ ಎಲ್ರೂ ಕೂಡ ಎಲೆಕ್ಟ್ರಿಕ್ಲ್ಲೇ ಸಜೆಸ್ಟ್ ಮಾಡಿದ್ರು ಅದ ನಾನು ಅದನ್ನೇ ತಗೊಂಡೆ ಚೆನಾಗಿದೆ ಬ್ರಾಂಚು ಮತ್ತೆ ಫ್ಯೂಚರ್ ಅಲ್ಲೂ ತುಂಬಾ ಸ್ಕೋಪ್ ಇದೆ ಅದಕ್ಕೋಸ್ಕರ ಅದಲ್ಲ ಓದ್ತಾ ಇದ್ದೀನಿ ಅಷ್ಟು
ಹ್ಮ ಅದು ಈಗ ಎಐ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲಾ
ಹಾ ಈ ಹ್ಮ್
ಸಾಫ್ಟ್ವೇರ್ ಕಡೆಲ್ಲ ಆಲ್ಮೋಸ್ಟ್ ಕೇಳದೇ ಅಲ್ವಾ ಜಾಬ್ ಇದೆ
ಹೌದು
ಹಂಗ ಕೇಳಿದೆ ಬೇರೆಬ್ರ ಇಂಟ್ರೆಸ್ಟ್ ಇಲ್ವಾ
ಹ್ಮ್ ಲಾಖ ನಮ್ಮ್ ಮನೆಯರು ಆಲ್ರೆಡಿ ಎಲ್ಲ ಸಾಫ್ಟ್ವೇರ್ ಉರಿದ್ದಾರೆ ಅದಕ್ಕೆ ನಾನ್ ಹಾರ್ಡ್ವೇರ್ ಇಲಿ ಅಂತ ಚೂಸ್ ಮಾಡಿದೆ
ಹ್ಮ್ ಇಂಜಿನ್ ಮಾಡ ಇಂಜಿನ್ ಏನ್ ಮಾಡ ಹ ಹ ಬೀಕೊ ಮಾಡ್ತ ತ್ತ
ಬಿಕೋಮ್ ಏನು ಅದ್ರಲ್ಲಿ ಯ ನ ಬ್ರಾಂಚು ಇಲ್ಲ ಏನಾದ್ ಇದ್ದ ಆತರ ನಮ್ ಇಂಜಿನಿಯರಿಂಗ್ ತರ
ಹ ಅದ್ರಲ್ಲ ಏನು ಬ್ರಾಂಚ್ ಇರಲ್ಲ ಅದು ಮಾಮೂಲಿ ಡಿಗ್ರಿ ತರೆ
ಹ್ಮ್ ಬೇರೆ ಬೇರೆ ಪಾರ್ಟ್ಸ್ ಏನು ಇರಲ್ಲ ಬಿ ಕಾಮ್ ಅಂದ್ರೆ ಬರೀ ಬಂದೇ ತರಾನ
ಹಾಂ ಅ ಬರೀ ಒಂದು ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ
ಹ್ಮ್ ಹ್ಮ್
ಕಾಮರ್ಸ್ ಮೇಲೆ ಬಂದಿರ್ತಾರಲ್ಲ ಬರೀಷ್ಟು ಇಲ್ಲಿ ಚಾರ್ಟೆಡ್ ಅಕೌಂಟಿಂಗ್ ಮಾಡ್ತಾರಲ್ಲ ಅವರು ಈ ತರ ಮಾಮೂಲಿ ಬಿಕಮ್ಮು ಈ ತರ ಡಿಗ್ರಿ ತಗೊಂಡು ಟ್ರೈನಿಂಗ್ ತಗೊಂಡಕ್ಕಿಂತ ಗೊತ್ತೋದ್ರೆ
ಹ್ಮ್
ಸಿಹೆ ಕ್ರ್ಯಾಕ್ ಆರಾಮಾಗಿ ಮಾಡ್ಬೋದು ಇಲ್ಲಾಂದ್ರೆ ಸಿಹೆ ತುಂಬಾ ಕಷ್ಟ ಆಗುತ್ತಲ್ಲಾ
ಹೌದು ಸಿ ಎ ಎಕ್ಸಾಮ್ ತುಂಬಾ ಕಷ್ಟ ಅಂತೆ ಅಲ್ಲ ಒಂದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ
ಹ್ಮ ಸಿ ಎ ಎಕ್ಸಾಮ್ ಅದು ಟ್ವೆಲ್ತ್ ಸಬ್ಜೆಕ್ಟ್ಸ್ ಏನೋ ಇರುತ್ತೆ
ಹ್ಮ್ ಹ್ಮ್
ಅಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಒಂದ್ ಏನಾದ್ರು ಬ್ಯಾಕ್ಲಾಗ್ ಇದ ಒಂದ್ ಏನಾರು ಫೇಲ್ ಮತ್ತು ಟ್ವೆಲ್ಲು ಬರಬೇಕು
ಒಂದಾದ್ರೆ ಎಲ್ಲಾನೂ ಬರಿಬೇಕಾ
ಹಾ
ತುಂಬಾ ಕಷ್ಟ ಬಿಡಿ ಮತ್ತೆ
ಹ್ಞ ಹಂಗಾಗಿಲ್ಲಾದರೂ ಕೋಚಿಂಗ ಎಲ್ಲ ತಗೊಂಡಿ ಮಾಡ್ಬೇಕು ತುಂಬ ಕಷ್ಟ ಇದೆ
ನೀವು ಟ್ರೈ ಮಾಡ್ತಿದ್ದೀರಾ
ಹ ನಾನು ಸಿ ಎ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದೀನಿ ಈಗ ಸ್ಟಾರ್ಟ್ ಮಾಡಿದ್ದನಿ
ಒಂದ್ ಇನ್ ಏನ್ ಅಟೆಂಪ್ಟ್ಸ್ ಮಾಡಿದೀರಾ ಇಲ್ಲ ಇನ್ನು ಮಾಡ್ಬೇಕಾ
ಇನ್ನುೂ ಅಟೆಂಪಟ್ಸ್ ಮಾಡಿಲ್ಲ ಮಾಡ್ಬೇಕು ಇನ್ನೇನ್ ಒನ್ ಇಯರ್ ಸ್ಟಡಿ ಮಾಡ್ತಿದಿ ನಿ ಇನ್ನೇನ್ ಎಕ್ಸಾಮ್ ಬರುತ್ತೆ ಮತ್ತು
ಹ್ಮ್
ನೋಡ್ಬೇಕು ಹೆಂಗ್ ಹೆಂಗಿರುತ್ತೇನೆ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲ ನಮ ಗೊತ್ತಿರಲ್ವಲ್ಲ ಯಾವ ಥರ ಎಕ್ಸಾಮ್ ಇರುತ್ತೆ ಅಂತ
ಹೌದೌದು ಹ್ಮ ಈಗ ಸಿ ಎ ಅಂದ್ರೆ ಬಿ ಕಮ್ ಅವರು ಮಾತ್ರ ಮಾಡ್ಬೇಕಾ ಇಲ್ಲ ನಾವ್ ಇಂಜಿನಿಯರಿಂಗ್ ಅವರು ಬರಿಬೋದಾ ಇಲ್ಲ ಬರೀ ಕಾಮರ್ಸ್ ಇಲ್ಲ ಆರ್ಟ್ಸ್ ಅಷ್ಟಿದೆ ನ
ಇದು ಸಿ ಎ ಮಾಡ್ಬೇಕಂದ್ರೆ ಬಿ ಕಾಮ ಅವರ್ ಮಾತ್ರ ಮಾಡ್ಬೇಕು ಇಂಜಿನಿಯರಿಂಗ್ ಅವರುಲ್ಲ ಮಾಡೋಕ್ಕಾಗಲ್ಲ
ಹ್ಮ್ ಹ್ಮ್ ಅದೆಲ್ಲ ಹಾಕ್ಕೊಂಡುನ್ಸಿ ಡಿಪೆಂಡೆಂಟ್ ಅನ್ಸುತ್ತೆ
ಹಾ ಅಕೌಂಟ್ಸ್ ಡಿಪೆಂಡ ಬಟ್ ಆದ್ರೆ ಕಾಂಪಿಟೇಟಿವ್ ಥರ ಏನಿಲ್ಲ ಅದು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅ ಯಾವದೇ ಕೋರ್ಸ್ ಓದ್ತಿದ್ರು ನಾವು ಕಾಂಪ ಎಕ್ಸಾಮ್ಸ್ ನ ಮಾಡ್ಬಹುದು ಎಕ್ಸಾಮ್ ಅಟೆಂಡ್ ಮಾಡ್ಬೋದು
ಹ ಹೌದೌದು ಅದು ಬೇರೆ ಕಾಮರ್ಸ್ ಬೇಸ್ಡ್ ಅನ್ಸುತ್ತೆ ಅಲ್ಲ
ಹ್ಮ ಅದು ಕಾಮರ್ಸ್ ಬೇಸಿಕ್
ಹ್ಮ್ ಟೈ ಮಾಡಿ ಆಲ್ ದ ಬೆಸ್ಟ್ ನಿಮ್ಮ್ ಲೈಫ್ ಓದಿ ಚೆನ್ನಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ
ಹಾ ಕ್ ನಾನನ್ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಕಷ್ಟ ಆಗ್ತಿದೆ
ಒಂದ್ ಅಟೆಂಪ್ಟಿಗೆ ಸುಮ್ಮ್ನೆ ಆಗ್ಬೇಡಿ ಒಂದ್ ಟೂ ತ್ರೀ ಟೈಮ್ಸ್ ಮಾಡಿ ನೋಡೋಣ ಎಕ್ಸ್ಪೀರಿಯನ್ಸ್ ಆದ್ರೂ ಆಗುತ್ತೆ ಪಾಸ್ ಆದ್ರೆ ಆಗ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಟ್ರೈ ಮಾಡಿ
ಹಾ ಸರಿ ಅದೇ ಮಾಡ್ತಾ ಇದ್ದೀನಿ
ಹ್ಮ್ ನೀವ ಯಾಕೆ ಬ ಕಾಮು ಕಾಮರ್ಸ್ ಕಡೆ ಹೋಗಿದ್ದೀರಾ
ನಂಗೆ ಅದೇ ಹೇಳುದಿಲ್ಲ ಅಡ್ವಕೇಟ್ ಆಗ್ಬೇಕು ಅಂತ ತುಂಬಾ ಆಸೆ ಇ ಸಿ ಸೊ ಹಂಗಾಗಿ ನಾನು ಇ ಇಂಜಿನಿಯರ್ ತಗೊಂಡಂತೆ ಎಲ್ಲ ಮಾಡಕ್ ಆಗಲ್ವಲ್ಲ ಹಾಗಾಗಿ ಕಾಮರ್ಸಿಗೆ ಹೋದೆ ಕಾಮರ್ಸ್ ಮಾಡಿದ್ರೆ ಬೆಟ್ಟದ ಅಂತ
ಒಳ್ಳೆ ಡಿಸಿಷನ್ ತಗೊಂಡಿದೀರಾ ಇನ್ನು ಆರ್ಟ್ಸ್ ತಗೊಂಡಿದ್ರು ಮಾಡ್ಬೋದಿತ್ತು ಅಲ್ವಾ
ಇದು ಕಾಮರ್ಸ್ ಬೇಸ್ ಇರಲ್ಲ ಬಿ ಕಾಾಮ್ ತಗೊಂಡೆ ಮಾಡ್ಬೇಕಲ್ಲ ಬಿ ಎ ಬಿ ಸಿ ಎ ಎಲ್ಲ ಆಗಲ್ವಲ್ಲ
ಹ್ಮ
ಸೊ ಹಂಗಾಗಿ ಬೇಕು ಅಂತ ತಗೊಂಡೆ ಮತ್ತೆ ಇ ನೈರಲ್ಲಿ ಏನಾದಾರರು ಆ ಇಲಿಲ್ಲ ಅಂದ್ರೆ ಬ್ಯಾಂಕಿಂಗ್ಗಾದ್ರರು
ಹ್ಮ್ ಹ್ಮ್
ಇದೇ ತರ ಅಟ್ಲೀಸ್ಟ್ ಅಕೌಂಟೆಂಟ್ ವರ್ಕ್ ಫೀಲ್ಡ್ಗ ಹೋಗ್ಬಹುದು
ಹ್ಮ್ ಹ್ಮ್
ಹಂಗಾಗಿ ಇದ್ರ ಮೇಲೆ ತುಂಬಾ ಗೌರ್ಮೆಂಟ್ ಜಾಬ್ಸ್ ಇದೆ ಅಂತ ಹೇಳೇಳ್ಬಿಟ್ಟು ಬಿ ಕಾಮ್ ಚೂಸ್ ಮಾಡ್ತವಿ
ನೌದು ಒಳ್ಳೆ ಕೆಲ್ಸ ಬಿಡಿ ಸುಮ್ನೆ ಎಲ್ರುೂ ಇಂಜಿನಿಯರಿಂಗು ಎಲ್ಲಿದ್ದೀಯಾ ಚೂಹಿತ್ ತರ ಚೂಸ್ ಮಾಡದಿರ್ಬೋದು ನಿಮ್ ತರ ಡಿಫ್ರೆಂಟ್ ಆಗಿ ಸ್ವಲ್ಪ ಚೂಸ್ ಮಾಡಿ ಇತರ ಕಾ ಇತರ ಎಕ್ಸಾಮ್ಸ್ ಎಲ್ಲ ಬರ್ತು ಚೆನ್ನಾಗಿರುತ್ತೆ ಕೆಲ್ಸಗಳು ಸಹ ಸಿಗುತ್ತೆ ಆತರ ಎಲ್ಲಾ ಮಾಡಿದ್ರೆ ಸುಮ್ಮ್ನೆ ಎಲ್ರು ಮಾಡ್ತಾರೆ ಅಂತ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಮಾಡಿ ಕೆಲ್ಸ ಹುಡ್ಕಕ್ ತುಂಬಾ ಕಷ್ಟ ಅದು ಬೇರೆ ಈ ಕಾಲದಲ್ಲಿ
ಹ್ಮ್ ಅಂದ್ರೆ ಇಂಚಿನೇಗ್ ಒಳ್ಳೆ ಬೆಲೆ ಇದ್ಯಲ್ಲ
ಹ್ಮ್ ಹೌದು ಅಂದ್ರೆ ಟಾಪ್ ಬ್ರಾಂಚ್ ಆಗಿರ್ಬೇಕು ಟಾಪ್ ಕಾಲೇಜ್ ಆಗಿರ್ಬೇಕು ಒಳ್ಳೆ ಕಂಪನೀಸ್ ಕಾಲೇಜ್ಗೆ ಬರ್ಬೇಕು ಕ್ಯಾಂಪಸ್ಗೆ ಹ ನಮಗೆ ಏನಾದ್ರು ಕ್ಯಾಂಪಸ್ ಅಂದ್ರೆ ಅವಾಗ ತುಂಬಾ ಒಳ್ಳೇದ ಅಷ್ಟೇ ಅದು ಬಿಟ್ರೆ ಅದ್ರಲ್ಲಿ ಏನಾದ್ರರು ಕೆಲ್ಸ ಸಿಗತೆ ಇಂಜಿನಿಯರಿಂಗ್ ಮುಗಿಸಿ ಸುಮ್ನೆ ಮನೇಲಿ ಇರ್ಬೇಕಾಗುತ್ತೆ ಕೆಲ್ಸ ಎಲ್ಲ ಸಿಗಲ್ಲ ಎಲ್ಲ ತುಂಬಾ ಕಷ್ಟ ಹುಡುಕದು ಕೆಲ್ತಾರಲ್ಲ
ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗಕ್ಬೇಕು ಅಂದ ಸೈನ್ಸೇ ಮಾಡ್ಬೇಕಾ
ಹ ಹಂಗೇನಿಲ್ಲ ಸೈನ್ಸ್ ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಬರೋದಕ್ಕಿಂತ ಹಾ ಡಿಪ್ಲೊಮೋ ಮಾಡ್ಬೇಕು ನಾವು ಇಂಜಿನಿಯರಿಂಗ್ ಬರ್ಬೇಕು ಅಂತ ಟಾರ್ಗೆಟ್ ಇದ್ರೆ ನಾ ಏನ್ ಬತಾ ಸೈನ್ಸ್ ತಗೊಂಡು ಎಂದು ತಿಸೋ ಏನಾದ್ ಸೈನ್ಸ್ ಬೇಸಿಡ್ ಕ ಕೋರ್ಸ್ ಮಾಡೋಣ ಅಂತ ಇದ್ದೆ ಬಟ್ ಯಾವ್ದೂ ಸೂಟ್ ಆಗ್ಲಿಲ್ಲ ಅದಕ್ಕೆ ಇಂಜಿನಿಯರಿಂಗ್ ಬಂದ್ಬಿಟ್ಟೆ
ಹ್ಮ್
ನಾವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬಂದ್ರೆ ತುಂಬಾ ಈಸಿ ಅನ್ಸುತ್ತೆ
ಕಾಮರ್ಸ್ ಮಿಲ್ ಬರಕ್ಕ ಆಗಲ್ವಾ
ಲಲ್ಲ ಬೈ ಸೈನ್ಸ ಮತ್ತೆ ಡಿಪ್ಲೊಮಾ ಅಷ್ಟೆ ಕಾಮರ್ಸ್ ಆರ್ಟ್ಸ್ ಅದ್ರಂದ ಎಲ್ಲ ಬರಕ್ಕಾಗಲ್ಲ ಇಂಚಿನು ನಿಮ್ಗೆ ನಾವ್ ನಾವ್ ಈತರ ಸೈನ್ಸ್ ಎಲ್ಲ ಓದ್ಬಿಟ್ಟು ಹೆಂಗೆ ಲಾ ಎಲ್ಲ ಮಾಡಕ್ ಆಗಲ್ಲ ಇಂಜಿನಿಯರಿಂಗ್ ಮಾಡಿ ಎಲ್ಲಾ ಮಾಡಕಗಲ್ ಆತರ ಇದು
ಇಂಜಿನಿಯರ್ ಅಡ್ಮಿಷನ್ ಆಗ್ಬೇಕಂದ್ರೆ ತುಂಬಾ ಪ್ರೊಸೀಜರ್ ಇದೆಯಂತೆ
ಅ ಹೌದು ತುಂಬಾ ಪ್ರೋಸೆಸ್ ಬಿಡಿ
ಅದ ಹಂಗೆ ಸ್ವಲ್ಪ ಹೇಳ್ತರ್ ನನ್ ಫ್ರೆಂಡು ಜಾಯಿನ್ ಆಗಬೇಕು ಅಂತ ಇದ್ರು ಅದಕ್ಕೆದಕ್ಕೆ
ಅವರು ಕೆ ಎ ಕೆ ಎ ಬೋರ್ಡ್ಸ್ ಅಲ್ಲಿ ಅಪ್ಡೇಟ್ ಬಿಡ್ತಾ ಇರ್ತಾರೆ ನೋಡೋಕ್ ಹೇಳಿ ಅವರಿಗೆ ಇಲ್ಲ ಏನಾದ್ರು ಅದ್ ಬಗ್ಗೆ ಗೊತ್ತ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ಸಲ್ಲೂ ನ್ಯೂಸ್ಲ್ಲೂ ಎಲ್ಲ ತುಂಬಾ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಓಕೆ ಈ ಅಪ್ಡೇಟ್ಸ್ನೆಲ್ಲ ನೋಡ್ರ ನಮ್ಗೆ ಗೊತ್ತಾಗುತ್ತೆ ಈಗಿನ್ನೇನೋ ಆಪ್ಷನ್ ಎಂಟ್ರಿ ಹೌದು ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೋದು ಫೋನಲ್ಲೇ ಎಲ್ಲ ಮಾಡ್ಬ ಹೌದು ಕಾಲೇಜಸ್ ಯಾವ್ಯ ಬೇಕು ಎಲ್ಲ ನಾವ ಚೂಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದ್ರಲ್ಲ ಒಂದು ಕಾಲೇಜ್ ಸಿಗತ್ತೆ ಅದಕ್ಕೂ ರೌಂಡ್ಸ್ ಇರುತ್ತೆ
ಹ್ಮ
ಒಂದೊಂದ್ ರೌಂಡ್ ಅಲ್ಲಿ ಒಂದೊಂದ್ ಕಾಲೇಜ್ ಸಿಗ್ತಾ ಇರ್ತವೆ ನಮಗ್ ಇಷ್ಟ ಆದ್ರೆ ಹೋಗ್ಬಹುದು ಇಲ್ಲ ರಿಜೆಕ್ಟ್ ಮಾಡ್ಬಹುದು
ಎಷ್ಟೊಂಡ ಇರುತ್ತದು
ಅದು ತ್ರೀ ಟು ಫೋರ್ ರೌಂಡ್ಸ್ ಇರುತ್ತೆ ಫಸ್ಟ್ ರೌಂಡ್ ಮಾರ್ ಅಲಾಟ್ಮೆಂಟ್ ಅಂತ ಅದ್ರಲ್ಲಿ ಸುಮ್ನೆ ಬಿಡ್ತಾರೆ ಅಷ್ಟೇ ರೆಫರೆನ್ಸ್ಗೆ ಆ ಕಾಲೇಜ್ಗೆ ನಾವ ಜಾಯ್ನ್ ಆಗಂಗಿಲ್ಲ ಅವಾಗ ಬೇಕಿದ್ರೆ ನಾವು ನೆಕ್ಸ್ಟ್ ರೌಂಡ್ಗೆ ಬೇರೆ ಕಾಲೇಜಸ್ ನ ಚೇಂಜ್ ಮಾಡ್ಕೋಬಹುದು ಕಾಲೇಜ್ ಇಷ್ಟ ಆಗಿಲ್ಲ ಅಂದ್ರೆ ಚೇಜ್ ಮಾಡ ಕಂತು ನೆಕ್ಸ್ಟ್ ಕಾಲೇಜ್ ಆದ್ರೆ ಹೋಗ್ಬಹುದು ಇಲ್ಲ ನೆಕ್ಸ್ಟ್ ಬ್ರಾಂಚ್ಗೂ ನೆಕ್ಸ್ಟ್ ಇನ್ನೊಂದ್ ಸ್ಟೆಪ್ ನ ಬೇರೆಯವರು ನೋಡ್ತಿೀವಿ ಅಂದ್ರ ಇನ್ನೊಂದ್ ಕಾಲೇಜಗ ಸೇರ್ ಕೋಭೋದು
ಸಪೋಸ್ ತಮಗೆ ಮೂರ ರೌಂಡ್ ಅಲ್ವಾ ಕಂಪ್ಲೀಟ್ ರೌಂಡ್ ಅಲ್ಲೂ ಸಿಗ್ಲಿಲ್ಲ ಆದ್ರೆ
ಅವಾಗ ಲಾಸ್ಟ್ ಹೋಂಡಲ್ಲ ಸಿಗಿಲ್ಲ ಅಂದ್ರೆ ಏನು ಮಾಡಕ್ಕಗಲ್ಲ ಬೇರೆ ಕಡೆ ಎಲ್ಲಾದ್ರೂ ಇಕಬೋುದು ಇಲ್ಲ ಜಾಸ್ತಿ ದುಡ್ಡು ಏನಾದ್ೂ ಇದ್ರೆ ಮೈಂಟೆನೆನ್ಸ್ ಸೀಟ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ಲೇಬೇಕು ಂತಿದ್ರೆ ಹೋಗ ಸೇರ್ಕೊ ಅಷ್ಟೆ
ಏ್ ತೌಂಡಲ್ಲಿ ಅಟ್ಲೀಸ್ಟ್ ಎದರು ಒಂದಾದ್ರರು ಕಾಲೇಜ್ ಹಾಕೆ ಹ ಆಗ್ತಾ ಇರ್ತಾನೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಸ
ಸರಿ ಆಯ್ತು ಏನಾದ್ೂ ಇನ್ಫಾರ್ಮೇಶನ್ ಬೇಕಾದ್ರೆ ಕೇಳಿ ಇನ್ನು ಹ ಸರಿ ಬಾಯ್
ಬಾಯ
ಬಂದ್ರು